ಹಾ
ನೀನು ಇದ ಇರ್ಬೇಕಕ್ ನೋಡ್ಲಿ ನಾನ ಕೂಡ ಐದಗ ಇರ್ಬೇಕು ನಂಗಗೆ ಕೂಡ
ಹ್ಮ್ ನೋಡ್ಲಾ ಅಲ್ಲಿ ಗೊತ್ತಾಗಲ್ಲ
ನಾನು ಅ ಲಾಸ್ಟ್ ನಿಂದ ಲಾಸ್ಟ್ ನಿಂ
ಲಾಸ್ಟ್ ಇರ್ಬೋದು ಬೈ ಒನ್ ಆಟ್ ಟೂ
ನಸಸ ಅಲ್ಲಿಯ
ಹ್ಮ್
ಎನೇಶ್ ನೋಡ
ಈಗ ಇನ್ ಹಚ್ಚಿದ್ದ ಸೂರ್ಯ ಸೂರ್ಯ ಅಂದ
ನಿವತ್ತು
ಇನ್ನಿಲ್ಲ ನಾನ ಅಚ್ಚ
ಯವಾಗಯ
ಈಗ ಹಚ್ಚಿದ್ನ ಫೋನ್ ಹಚ್ಚಿದ್ಲಾ
ಹ್ಮ
ನಾನೇ ಹಚ್ಚಿದ್ದವು ಒಂದು ಲಾಸ್ಟ್ ಹಚ್ಚಿದ್ ನಾನ ಮಧ್ಯಾಹ್ನ ಹಚ್ಚಿದ್ದಾವ ಒಬ್ಬ ಅದಕ್ಕ ನಾನು ಹೋಳೆ ವಾಪಸ್ಸ ಈಗ ಮ ಆಗಾಳಿ ಹಚ್ಚಿದು
ಈಏಕ ಒಬ್ಬ್ರ ಹಚ್ಚಕ್ ಬ್ರ ಅ ಒಂದ್ ಅವರು ಒಂದ ನಾವ್ ಹಚ್ಚಬೇಕಕ್ನ ಹ್ಮ್
ಹ್ಮ್
ಊಟಾ
ಊಟ ಆಗೈತಿ ನಿಂದು
ಹಾತ್ಲ
ಹ್ಮ್
ಕೆವ ಹಚಜ
ನೀ ನೀನು ಮಕ್ಕೊ ಮುಕ್ಕು
ಹ್ಮ್ ನಾಳೆ ಕಾಲೇಜ್
ಓಕೆನಾ ಬಾ
ಹ್ಮ್
ಎಷ್ಟ ಟೈಮ್ ಅಷ್ಟ ಅಲ್ಲ ಡೈಲಿ ಟೈಮ್
ಗಾಡಿ ತಕೊಂಡು ಬರ್ತೀಯ ಇಂಗೆ ಬರ್ತೀಯ
ಹ್ಮ ನೋಡ್ತ
ಹ್ಮ್
ಹ್ಮ್
ಏನಂದ್ರು
ಹ್ಮ್
ಏನಂದ್ರು
ಯಾದಕ್ಕ
ಏನಾರ ಅಂದರು ನೆನ್ನೆ
ಎದಕ್ಕ
ಸುಮಂಹಂಗ ಫ್ರೆಷೆರ್ಸ್ ಡೇ ದಿನ ಲೇಟಾಗಿ ಹೋಗಿದ್ನೇ
ಹೇ ಅದಕ್ಕೇನು ಏನ್ನಂದಿಲ್ಲ ನಂಗೇನು
ಹ್ಮ್
ಹ್ಮ್
ಹ್ಮ್ ಶಾಂತಿಗರಂಡಿ ಹೋಗ್ಯಾನ ಅಂತ ಯಾರ ಹೇಳಿದ್ರ
ಅಪ್ಪಾಜಿ
ಅನ್ನನಾ
ಹ್ಮ್
ಹ್ಮ ಪಬ್ಯಾಕೆ ಬುಟ್ಟಾನನಂತಲ್ಲ ಬೈ ಯದಕ್ಕ ಬುಟ್ಟಾನಾ
ಹ್ಮ್ ಗೊತ್ತಿಲ ಬೈ ಲಬ್ದ ಆಗಿರಬೇಕು
ನಾ ಕಡಜಿನಪ್ಪ ಅವನಿಗೆ
ಹ್ಮ್
ಜಿಗೋ ಕಡಿಸ್ಬೇಡ ಕಡಿಸ್ಬೇಡ ಅನ್ನಅವ
ಹ್ಮ್
ಹ್ಮ್
ಹ್ಮ್ ಮತ್ತೆ
ಮತ್ತೆ ಹೇಳು
ಇವರು ಶಿವಾನಂತ ಡ್ಯಾನ್ಸ್ ಮಾಡಾರಂತ
ಶಿವಾನಿ ಶಿವಾನಿನೂ ಮಾಡ್ಯಾಳ ನೋಡೆಯಿಲ್ಲ ವಿಡಿಯೋ ಐತ್ನ
ಹೇ ಹೇಳಪ್ಪ ನನ್ಗೆ
ಹ್ಮ್ ಬೈವಿಡಿಯೋ ಇದ್ರ ಬಿಡಸ್ಕೊಲಾಕುವ
ನೋಡ್ಬೇಕು ಬಿಡ ನನ್ ಕಡೆ ಹೇಳತಿ ಆರ್ಬಿಡತ್ತಾ
ಯಾರ್ ಕಡೆಯಾರು ಈಸ್ಕೊಲ್ಲ
ಹ ಜಲ್ದಿ ಹೋಗಬೇಕ ಆಯ್ತ್ ಆಗೋದು
ಇರ್ಲಿಬಿಡು
ಫೋಟೋ ಏನ್ ಮಾಡತಿಲ್ವ ಹೌದಲ್ವಾ ನೋಡ್ಬೇಕಲ್ ಡಾನ್ಸ್
ಹ್ಮ್ ಏನ್ ಮಾಡಕ್ ಬಿಡ್ಲಿ
ಇವರು ಮಸ್ತ್ ಮಾಡರವ್ವ ಕಾರಲ್ಲಿ ಡಾನ್ಸ್ ಮಸ್ತ್
ಹ್ಮ್
ನಿನ್ನೆ ಮಾಡಸ್ಬೇಕಯಿತು
ಹ್ಮ್ ಆಕ್ಕಿ ಆಕ್ಕಿನೂ ಮಸ್ತ್ ಮಾಡಿದ್ಲಾ
ಗೆಜಾ ಬಂದ ಮೇಲೆ ಗಗೆಜ್ಜಾ ಬಂದ ಮೇಲೆ ಮ ಮಸ್
ಂಬೈ ಪಾಪ ಅಪ್ರಿಶಿಯೇಟ್ ಮಾಡ್ಬೇಕಕ್ ಚಲೋ ಒಂಡೇದು
ಅಪ್ರಷಿಯೇಟ್ ಮನ್ಯಾ
ಹ್ಮ್
ಚಲೋ ಮಾಡಿಲ್ಲಪ್ಪಾ
ಹ್ಮ್
ಅದಕ್ಕಮ್ಮ ಶೇರಸ್ತ ಅಿಲ್ಲ ಅಂತನ ನ ಮಾಡಾರತಪ್ಪ ಅ ಮೈಲ್ ಪಾಪ್ ಹ್ಮ್ ನೀನು ಮಾಡಡಬೇಕಬೇಕಲ್ಲ ಭೈ
ಯಾರ್ ಜುಡಿ ಮಾಡ್ಲ ನಿನ್ ಜುಡಿ ಮಾಡ್ಲ ಬರ್ತಿ
ನಾ ಹೋಗ ನ ಮುನಿಸ್ತಾನ
ನೀ ನೀ ಮಾಡತ್ನ ಅಂದ್ರೆ ನೀನ್ ಜೋಡಿ ಮಾಡ್ತ್ನ
ನೋಡ್ ಮ ನ ಅಲಾರ ಹಬ
ಹ ಹಗಿ ಅಕ್ಕಿ ಜೋಡಿ ಮಾಡ್ಬೇಕು ಬಾರ ಯಾರ್ ಜೋಡಿವ್ರ
ಯಾರಡ
ಶಿವ ಶಿವಾನಿ ಜೋಡಿ ಮಾಡು
ನಾನ
ಹ್ಮ್
ಇಡು ಊರ ಮಾಡು ಇಪ್ಪ ಯನ್ಸ ಆಸ ಏನು ತಂಗಿ
ಹ
ಹೌಲ್ಲಡ ಹುಡುಗುರು ಹುಡುಗರು ಮಾಡದ
ಹಏನತ್ತ ಹ್ಮ್ ಹ್ಮ
ಹ್ಮ್
ಮಾಡ್ಲಾ ಏನ ಆಕತ್ತೆ
ಹುಡುಗರು ಹುಡುಗರು ಮಾಡುದ ಹುಡುಗರು ಮಾಡುದಪ್ಪ ನೀಿ
ಪಾರ್ಟ್ನರ್ ನೋಡು
ಎದನಿಕ್ ಡಿಸೀ ಅವ್ರ ಮಾಡಲ ಹೋಗಂಗ್ ಮಾಡುದು ನಾವು ಓಸುತ್ತ ಮನಂದ್ರತ ಮುಂದಂದ್ರಿ
ಹ್ಮ್ ನಾನ ಹಿಂದಂದೆ ನಿ ನಿಮ ನೀನ ಮುಂದೆ
ಇಲ್ಲ ನಾ ಹಿಂದೆ ಇರ್ತೀವ ನ ಬ್ರಾ ಡ್ಯಾನ್ಸ್ ಆಗತ್ತೆ
ಹ್ಮ್
ಅಲ್ಲೇ ಹಿಂದೆ ಸುಮಟ್ಟೆ ಮಯ ಬರ
ಹ್ಮ
ಎತ್ತನ ಎನ ೇಿಸ ಮಾಡಣ ಎತ್ ನಿ ಮಾಡಪ
ಮಾಡುನ್ ಮಾಡುನ್
ಲಾಸ್ಟ್ ಲ ಮತ್ತೆನ ಡಿಗ್ರಿ ಮಾಡ್ತೀನಿ ಡ್ಯಾನ್ಸ
ಹ್ಮ್ ಅವಾಗ ಮಾಡುವೆ
ಎಲ್ಲಾ ಮೆ ಬಿಡದ ಅಟ್ಟೆ
ಹ್ಮ್ ಪಹಲಾ ಎಷ್ಟ್ ಮಾಡಿಲ್ನಾ ಯಾವಕಿ ಜೋಡಿ ಏನೋ ಎಷ್ಟ ಎಷ್ಟ್ ಮಾಡಿನ್ ಹೋಗುವ ಮಾರ
ಮಾಡಿ ನೀನು ಹ್ಮ್ ನಾ ನಮ್ದ ಎಲ್ಲಿ ಐನತ್ತಕ್ಕೆ ಮೂ ಕೂಲಿ ಹಾಳೆ ಇದನ್ನ ಮಾಡ್ಸಿಲ್ಲ ನಮಗ
ನೀನಾ ಭಾಳ್ ಮಾಡಿನ ಮಡಿದಿಯ ನಮ್ದೂಪಾಯಲಾ ಶಾಲಿ ಇತಿಲ್ಲಿ ಇಲ್ಲೇ ಬಾಳ್ ಮಾಡಿನಿ ಹುಡುಗ ಹು ಯಾರ ಜೋಡ ಬಾಳ ಮಾಡನ್
ಅಡಷ್ಟತ ಮಾಡಿ
ಹಾ
ಒಕಿ ಕೂಡ ಮಾಡಳೊಪ್ಪ ಮ್ಯಾರ ಮನುಷ್ಯನ ಉಡ
ನೀರ್ಲಳಿನಗಾರೆ
ತೋರ್ಸಿನ್ ನ ನಿಂಗ್ ಫೋಟೋ ಅದನ್ನ
ಇಲ್ಲ ಬಿ ಬಿಡ್ಲಾ ಫೋಟೋ
ಫೋಟೋ ಏನ್ ಬಿಟ್ರಾಹೋದೀ ಇಲ್ಲೇಬಾ ಇದ್ರಾಗ ಐತಿ ಪುರ್ ಫೋಟೋ
ಆಮ್ಯಾಲ ಹೇಳ್ತೇನ ಗಪ್ಪೋ ಮಾರಾಯಾ
ಹಲೋ
ನಾ ನಾ ತಗದ್ ತೋರಸ್ತನ
ವಾ ಫೋಟೋ ದೂರ ಐತಿ ಬೈ ಅದ
ಹಲೋ
ಹ್ಮ್
ಹ್ಮ್ ಮತ್ತೇನ್ ಮಾಡಾತಿ ಹ್ಮ್
ಏ ಇವನಗಾ ಯ ಅತ್ತಗರ ಮತ್ ಇತ್ತಾಗರ ಮತ್ ಸರಿಪ್ಪಾ
ಹೇಳ್ ಏನ್ ಮಾತಾಡ್ತಿ ಮಾತಾಡು ಈಗ ಕಡೆ
ಹ್ಮ್ ಹೇಳ್ ಏನ್ ಹೇಳ್
ಏನ್ ಹೇಳುದು ಹೇಳ್ಬಕ್ ಈಗ ನೀ ಒಟ್ಟ ಇನ್ನೊಂದಿಷ್ಟು
ಏನ್ ಹಾ ಈಗ ನಾ ಹೇಳಾತಿದ್ಯಾ ಮತ್ ಇದು ಹೋತ ಮರ್ತ್ಯಾ ಏನ್ ಹೇಳಾತಿದ್ಯಾ ಅದ ಡ್ಯಾನ್ಸ್ ಡ್ಯಾನ್ಸ್ ಮಾಡಿದ್ಲ್ಯಾ ಯಾರಗುಡ ಮಾಡಿಹೇಳ
ಹ್ಮ್ ಡ್ಯಾನ್ಸಾ
ಹ್ಮ್ ಯಾರ್ಯಾಗುಡ್ ಮಾಡಿದಿ ಅಂತ ಕೆಳಾತ್ನು ಮತ್ತ ಲ್ಯಾಡ್ಲಿನಿ
ನಿಂಗೆ ಹೇಳ್ ಕೊಡ್ತನ ಹಾ ಹೇಳ ಎದುಕ್ಕೂ
ಹಂಗ ಸುಮ್ಮ
ಹಾ
ನಾನು ಬಸುಮಾವ ಹ್ಮ್ ಘೋಷ್ಯ ಸರತಿಲ್ಲಿ
ಹ್ಮ ಇನ್ನುವರೆಗಿ ಇಲ್ ಬೈ
ಊಟಾಗೆನಿಂತಿರಿ
ಹ್ಮ ಹ್ಮ
ಅಯ ಬೋಳ್ಸಿ
ಇಲ್ಲೋ ನಿನ್ಗ ಸುಳ್ಳ ಹೇಳ್ತೇನಿನ ಒಮ್ಮಿ ಒಮ್ಮಿ ಇಲ್ಲೋ ಒಮ್ಮಿ ಇಲ್ಲ
ಒಂದಸರ ಒ
ಹ್ಮ ಒಮ್ಮಿ ಬ್ಯಾಡ ಬ್ಯಾಡ ನಂಗ್
ಬೋಳುಸ್ಬೇಕ್ರಿ ಅವನ್ತ
ಇಲ್ಲೋ ನಾ ಮ್ನಸಾಲ್ಲೂ
ನಾ ಓಲ್ಡ್ ಶಿಪಾ
ಹ್ಮ್
ನಿಮ್ಮ್ಮನ ಸ್ತಲ್ವ
ಹ್ಮ್
ನಾವ ಬೋಳ್ಸಬೇಕ
ಹ್ಮ್
ಹ್ಮ್
ನಾಯೆನ್ ಇಲ್ಲಪ್ಪಾ ಈಗೆನ್ ಬೋಳಸ್ಕೊಂತಿ ನಡಿ
ಕಾರ್ಯಾನವ ಬೋಳಸಿದ್ವಿಲಾ
ಹ್ಮ್ ಬಳ್ಸಿದಿಲ್ಲ ಅವಾಗ ಇದನ್ ಮಾಡ್ತಿದಪ್ಪ ಕೂುದಲಾ ನೆಟ್ಟಿ ಮಿ ಹಿಂಗ ಕುದಲ ಬಿಡ್
ಏ ಅದಲ್ಲಿಪ್ಪ ನಮ್ಮ ಮುಂದಾಗ ಸುಮ ಯಾರು ಮನುಷ್ಯಾರನ ಯಾರು ಮಸಾರನಂಗ
ಹ್ಮ್
ನಾ ಪೂರ ಹಳಸಿದ್ರ
ಅದ ಇಷ್ಟ್ ಬಿಡ್ತಾರಲ್ಲ ಅವಾಗ ಅವ ನಮ್ ಎಣ್ಣೆ ತಗದೆ
ನಮ್ಮ ಮಂದ ಇ ಬಿಡ ಆನ್ಲಿದಾನ ಬಹ್ಮಣರು ತರಲ
ಹ್ಮ್ ಬಿಟ್ಟಿದಪ್ಪಾ ನೀವು ಒಟ್ಟ ನಮ್ ಜೋಡಿ ಬರ್ತಿದ್ದಲ್ವಾಗ
ಹ್ಮ್ ಬ್ರಹ್ಮ ರ್ ಅವ್ರ ಹೊಟ್ಟ ಬ್ಲೇಡ್ ಹಚ್ಚಂಗಲ್ಲ ಮೈಗೆ
ಮತ್ತ ಏನ್ಸ್ತಾರ ಕತ್ರಿ ಹಸ್ತಾರ
ಹ್ಮ್ ಕತ್ರಿ ಸನ್ ಟಮರ ಫಸ್ಟ್ ಟೈಮ್ ಅಟ್ಟ ಅದ ಮುಂಜೆಂತ ಮಾಡ್ತಾರ ಅವ್ರ
ಹ್ಮ್ ಹ್ಮ್
ಇವರು ಜಗ್ಗ್ಯಾರ್ ಮಂದ್ಯಾಗ ಮಾಡ್ತಾರ ಅವ್ರ ಮಂದ್ಯಾಗ ಮಾಡ್ತಾರ ಸ್ವಲ್ಪ ತಿಳಿಯಾಕ ಹದಿರ್ಬೇಕ ಅವ್ರು ಅದಕ್ಕಲ್ಲಿ ಏನ್ ಬಿಟ್ಟಿರ್ತಾರ ಅವರು ಅವಾಗ ಪೂರ ತಿ ನೀವು ಓಳಸಲ್ಲ
ಹ್ಮ್
ನಮ್ಮನ ಹೇಳ್ತೀರಿ ಬಹಸ ನಾ ಆವ ಹಯ ಯುರ್ವಜರ್ ಪ ಕಾರಾರ ಮಾರ ಹವ ಮಸರ ಸಾರ
ಹ್ಮ್
ಚೆನ್ನದ ಮಾಡಿಸಬೇಕು ಎಪ್ಪ ಅದನ್ನು
ಹೌದುಪಾ
ಲಂಗುಟ್ಟಿ ಹಿಂಗುಟ್ಟಿ ಹಾಕ್ತ ಸರ್ಪ ಅವ್ರ ಹೆಂಗ್ ಬಂದಿರ ಮರ ಹ ಮೂರ್ತಿ ಸಹ ಕವ ನ ಮನೆ ಮನಿ ಮಾಕಿ
ಹ್ಮ್
ಹ್ಮ್ ಒಂದ ಒಲ್ಲದನ್ ಕಡೆತಾರೆ
ಹ್ಮ್ ಅದಕ ಬರ್ಲಿಲ್ಲ ನ್ ನಮ್ ಜೋಡಿ ಹೊಲಸ್ಬೇ ಏನ್ ಮಾತಾಡ್ತಿದ್ದೇಲ್ಲಚ್ಚ
ಹ ಒನ್ಗ್ ಒಂದ್ ಪಾಲಸ್ ಬುಕ್
ಒಂದ್ ತಿಂಗಳ ಒಂದ್ ತಿಂಗಳ ಅಂತ ಒಂದ್ ತಿಂಗ್ಳ
ಒಂದ್ ತಿಂಗಗಳ ಒಂದ್ ವರ್ಷ ಪಾಲಸ್ಬೇಕಕ್ಂದ ನಾ ಆಗ ಬಿತಿ ಬಿತಿ
ಹ್ಮ್ ನಿನ್ ತಡ್ಕೊಳಕ್ ಆಗ್ಲಿಲ್ಲ ಬೇದತಿ
ನಾವ ಇಲ್ ಜಾಸ್ತಿ ಹೋಗ್ ಚಯ್ತೆ
ಹ್ಮ್
ಚೀ ಬಳ್ಳ ಸ
ಹ್ಮ್ ಬ
ಆ ನಮ್ವವುದು ಯಾರು ಉದಿ ಸಿಗಿಲ್ಲ ನಾವ್ ಯಾರೂ ಉದ್ದಿ ಬರ್ದಿತ್ತು ಹಂಗಗೆ
ಹ್ಮ್
ನಲ್ಲಿಗ ಇದು ಉದಿಪಿಟ್ಟತಾರ
ಹ್ಮ್
ಏನ್ ಆಗದ
ಹ್ಮ್
ಮತ್ತೆ ಶಹತಿ ವರ್ಷ ಅತ ಸುನಿತಿ ಏನಂತ ಸುನತಿ
ಬಲ್ಕೋಟ್ ಬಲ್ಕೋಟ್ ಅದ ತಾಸ ಉಟಾ ಹ್ಮ ಊಟ
ಊಟಾಗತಿ ಸಂತಿ ಮಾರ್ಸುಂಜಿ.
ಸಣ್ಣವ
ದಾ ದ ಮ ಸುಲ ಆದಟು ನುಡಿನ
ಹ್ಮ ನಾವು
ನಾ ಹಂಗ ಮಾಡ್ತಾರ ನೋಡ್ಬೇಕ ನಂದಾರಾ ಬಂದ್
ಇಲ್ಲಳ ಅದ ಸುಳ್ಳಾದ
ಹ ಸುಳ
ಯಾವ ಇನ್ ಸುಳ್ತ್ನಾ ನಾಲ್ ನೋಡಿಲ್ಲ ಬಾರ ದ ಹಂಗಿಲ್ಲ ಅದ ಅಲ್ಲಿ ಬೇರೆ ಇರ್ಬೇಕ ಕೇಳಷ್ಟೈಲಿ ಇರ್ಬೇಕ.
ಹ್ಮ ನಿ ಕ ಆಗ್ಯಾನ ಅಡಗಾರ ಮಾಡಿ ಹಾಕ್ತಾರನ.
ಇಲ್ಲ ಇಲ್ಲ ಅಡ್ಗೆ ಏನ್ ಮಾಡ್ತಾರ ಏನ್ ಮಾಡಂಗಿಲ್ಲ ಸುಮ್ಕ
ಹ್ಮ.
ಹಾಕ್ಸಲಿ ಹೊಳ್ಳಿ
ಆಲ್ಲಿ ಗಪ್ಪಲೆ ಅನ್ನೊದ ನಿಂಶ
ಯ ವ ಆಗೇತೋ ಪಾ
ನೀ ಅದಾವಲ್ಲ ಎನಸ್ ಮೊದಲ
ಆಯನ ಅದ ಆಳಬನ
ನಾಚ ನನಗೂ ಎಂಬತ್ತ ರೂಪಾಯಿ ಬರ್ತ ಅಂದ್ರ. ನಾಚ ಬಿಡ್ಲಿ ಹ್ಮ್ ಹಚ್ಚ.